ಹ ಅಬ್ಬಾ ನಡೆ ಕಥದ
ಹಾ ನಡ್ಯಕ್ ಕುಂತದ ನೋಡಪ್ಪಾ ಎಲ್ಲಿ ಎಲ್ಲಿದ್ದಪ್ಪಾ
ಹ್ಮ ನಮ್ಮ
ಹ ಯಾವಊರಾಗಿದೆ ಅಣ್ಣ ನಮ್ಮ ಮನಾಗಾಲ ಈ ಹಾಸ್ಪೋರ್ಟ್ ಯಾರು ಕನೆಕ್ಟ್ ಮಾಡೋರಿಲ್ಲ ಸ್ವಲ್ಪ ಅಲ್ಲೆ ಹೋದ್ರೆ ಬಿಟ್ರೆ
ಹ್ಮ್ ಹ್ಮ್ ಮಾಡಿದ್
ಊಟ ಮಾಡಿದೀರಾ
ಹ್ಮ್ ಇನ್ ಐದು ದಿನದಲಿ
ಸೌಂಡ್ ಕೇಳದಗಿತು
ಹ್ಮ್
ಹಾ ಸೌಂಡ್ ಕೆಲ್ಸ ದ್ರ
ಹೌದ ವಿಕ್ರಾಮಪುರದ ಏನ್ ಮಾಡಕ್ ಹೊಂಟೆ
ಕ್ರಿಕೆಟ್ ಆಡಲ್ಲ ಕ್ರಿಕೆಟ್ ಆಡಕ ಹ ಕ್ರಿಕೆಟ್ ಆಡಲ್ಲ ಕುಡದನ್ನ ಅಂತ ಹೇಳಿದ್ರು ಅವರ ಆಡಗಾ ಅತ್ತರ ಅವ್ರು ನೋಡಕ್
ಹೌದ
ಹ್ಮ್ ಅಂದ್ರಾ ಕ್ರಿಕೆಟ್ಅಡಕ್ ಹತ್ರ ನೋಡಕ್ ಹೋಯಿತಿನಿ
ನೋಡಕಂತ ಏನ್ ಪನೇ ನೋಡಕಂತ
ಸ ಮತ್ತೆ ಎಸ್ ಎಲ್ಸ ರಿಸಲ್ಟ್ ಬರ್ತಿತ್ತಲಾ ಐದ ದಿನದಾಗ ಕಾಲೇಜ್ ಅಡ್ಮಿಷನ್ ಮಾಡ್ತಾ ಅ ಏನ್ ಮಾಡ್ತು
ಅದೇ ನೋಡ್ಬೇಕ್ ಬ್ರೊ ಏನ್ ಮಾಡ್ಬೇಕಂತ ಗೊತ್ತ
ಏನಿಲ್ಲ ಮೂವತನ್ನೆ ತಾರೀಕ್ ಒಳಗ ಆಡೋಯಿತ ಆಡು ಮಾಡಬೇಕು ಐ ಟಿ ಐ ಮಾಡಬೇಕು ಅಂತ ಕೇಳ್ಬೇಕು ಗೋರ್ಮೆಂಟ್ ಕಾಲೇಜ್ಲ್ಲಿ
ಅಲ್ಲ ಬ್ರೊ ಅದ್ ಮಾಡ್ಬೇಕ ಕಾಸ ಇಲ್ಲಲ್ಲ ಅದೇ
ಮೊನ್ನೆ ಕೆಲ್ಸಕ್ ಹೋಗಿದ್ದೆ ನನ್ನ ಕ ಬಂದಲ್ಲ
ಇಲ್ಲ
ಅದೇ ಕಾಸು ಬಂದ್ರೆ ನೋಡ್ಬೇಕು
ಖ ಖಿ ಕಾಸು ಬರ್ತಖ ಹ ಮಾಡ
ಅಲ್ಲಬ್್ರ ಅಡ್ಮನ್ ನ್ ಮಾಡ್ಬೇಕು ಏನ್ ಮಾಡಿದ್ರೆ ಚೆನ್ನಾಗಿರುತ್ತ ಅಂತ
ನ ನಾವು ಆಳ್ಸ ಮಾಡಿಬೇಕಂದ ಹಲ್ತನಾಂಗ ಆಯ್ತೆ ಅದು ಆತ್ಮವಡು ಏನ್ ಒಳ್ಳದು ಡಿಪ್ಲೊಮಾ ಐತಿಐ ಆಯ್ತ ಕೋರ್ಸ್ ಮಾಡ್ರ ಅಂಗ ಕೆಲ್ಸನ ಕಲ್ತಗಡ್ತೀನಿ
ಹರ ಅದಕ್ಕೆ
ಮಾಡ
ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇ್ದಂ ಕಲ್ಲ
ಂಡ್ ಇಯರ್ ಇದ್ದಂಗನ ನಗ್ ಐಟ ಕೋರ್ಸ್ ಕೊಡ್ತಲ್ಲ ಸರ್ಟಿಫಿಕೇಟ್ ಕೋರ್ಸ್ ನಿನ ಇಲ್ಲಿ ಆಡ್ಸ ಓ ಫಸ್ಟ್ ಪ ಸೆಕೆಂಡ್ ಪ ಓಿ ಐ ಟಿ ಐ ಮಾಡ ಡೈರೆಕ್ಟ್ ನಿನಗ್ಳತಾರ
ಹೌದಬ್ರಾ ಬ್ರಾ ಪ್ರಾಫಿಟ್ ಜಾಸ್ತಿ ಐತೆ ಅಂತ ಅ ಮಾಡಟುವ
ಅದಕ್ಕೆ ಗೌರ್ಮೆಂಟ್ ಕೇಳ್ಬೇಕು ಸೇರ್ಖರ್ಚ ಎಲ್ಲಂದಲ್ಲ
ಹೌದಬ್ರ ಅದೇ ಕೇಳ್ದ ಪ್ರೈವೇಟ್ ಅಲ್ಲಿ ಜಾಸ್ತಿ ಐತಂದರು ಅವನ್ ಹುಚಿ ಬಿಡಿ ಕೇಳಿದ್ರೆ ಅರವತ್ತು ಎರಡು ವರ್ಷಕ್ ಅರವತ್ತು ಅಂತ ಇದ್ದಾನ ಹ ಏನ್ ಬ್ರೋ ಸಮಾಚಾರ
ಹ
ಹಾ ಹಲೋ ಅದೇ ಹೇಳ್ತಾ ಇದ್ರು ಎರಡು ವರ್ಷಕ್ಕೆ ೇನು ಮೂವತ್ತು ಮೂವತ್ ಅರವತ್ ಸಾವಿರ ಅಂದ್ರ
ಹ್ಮ ಹೌದಾ
ಹಬ್ರ
ಯಾರಂದಾರ
ಏ ನಮ್ ಚಂಡಿ ಕೇಳ್ದಬ್ರ ಹಾ ಬ್ರೋ ಹಚ್ಚ ಬಿಡಿಿಗೆ
ಬ
ಹಬ್ರಾ
ಬರಪ್ಪ ನಂದ್ರ ರಕ್ಕ ಅವಾಜಕ್ಕೆ ಪ್ರವಟಚ್ಚನ
ಹಬ್ರಾ ಇಲ್ಲಿ ಗುಡಿಯಲ್ಲಿ ಬರ್ಬೋದ ಒಳಗಡೆ
ನೀಡ ಮಡ ಆ ಕಡೆ
ಹೌರ
ೇ ಗೌರ್ಮೆಂಟ್ಂದ್ರೆ ಪ್ರವಟ್ ಕಾಣುವ
ಹದು
ಹ್ಮ್ರೆದ ವ ಮಾಡ ಹ್ಮ ನ ಡಿಗ್ರಿ ನ ಅಂದ್ರ ಡಿಗ್ರಿಿನ ಕಂಪ್ಲೀಟ್ ಆು ಅಂತ ನು ಕಸ
ಹೌದುಬ್ರೋಲಅದ ಕೇಳತ ಡಾಟ ಬರಲ್ಲ.
ಮ ಸು ತ ಕೆಲ್ಸ ಲ್ಲ ಮ ನ ಕತ
ನಮ್ಮ, - ಕೆಲ್ಸದ್ರ ಒಂದ ದಿನ ಹೋಗಿ, - ಅದಾ
ಹ್ಮ್,
ಮಾಡ್ದ ಆದ ಆರ್ನೂರು ರೂಪಾಯಿ ಇನ್ನ ಕೊಡ್ತಾಲ್ಲ ಅವ್ನು. - ಎಲ್ ಬ್ರೋ ಮನೇಲ್ಲ ಇದ್ದಾರಾ...
ಬಲ ಬಸಂತವರು ಅಂತ ದಅಲ್ಲಿ.,
ಅಲ್ಲ ಇದಾರಬ್ರ ನಮ್ದೇ ನೋಡಿಬ್ರ ಎಲ್ಲೋ ಮನೇಲಿ ಇದ್ದೀವಿ. ಮನೆ ಹೊರಗಡೆ ಕುತ್ಕೊಂಡಿದ್ದೀನಿ.
ಹ ಹಾ
ತ್ ಬಂದಿದೀನ್ ಬ್ರೋ.
ಹ್ಮರ ಕುಂತ
ನಿಮ್ದೇ ಆರಾಮ್ ಜೀವನಬ್ರೋ,,
ಹ್ಮ್,
ಎನ್ ಬ್ರೋ..
ಹ್ಮ್, ಯ ಹರ
ಹ ಅದೇ ಕಿದ್ರ
ಮರಕ್ಕ ಬರ್ದೆ
ಬ್ರೋ, ಅಲ್ಲಾ ಅದ ಅಡ್ಮಿಷನ್ ಬಗ್ಗೆ ಹೇಳ ಬ್ರೋ ಯಾವ್ದ್ ಗಮಾಡ್ಬೇಕಂತ.
ಹ್ಮ್
ಅಡ್ಮಿಷನ್ ಬಗ್ಗೆ ಹೇಳಿದ್ರ, - ಅದೇ ಏನಾ,,, ನಾನು ಆರ್ಟ್ಸ್ ಮಾಡ್ಬೇಕಂತಿದ್ದೆ., -
ಹ್ಮ್, ಹ್ಮ್, ಹ್ಮ್,,
ದಡಸ ಏನ ಮಾಡಂತ ಕಾಮರ್ಸ್ ಮಾಡಂತಿದ್ದಾರೆ.
ಆರ್ಟ್ಸ್ ಮಾಡಂತಾರ, ಅ ಕಾಮರ್ಸ್ ಮಾಡಂತಾರ ಅವರು-
ಪ್ರೇಂಡ ಬ್ರೋ,
ಹ್ಮ್,
ಯಾರು? ಬ್ರೋ -
ಹ ಹ್ಮ
ಹೌದಾ,, ಹೋದ್ ನವನ
ಹ್ಮ
ಹಾ ಬ್ರೋ ಏನ್ ಬ್ರೋ
ಹಂಗೆ ಇರೋದು ಜನ
ನಾನ ನ್ ಹೇಳದು ಬ್ರೋ ಅದ ಯಾವ್ದ ಆ್ಯಪ್ ಅಂದ್ರಲ್ಲಬ್ರು
ಕಾರ್ಯ ಆಪ್ ಹಾ ಹೌದ ಬ್ರೋ
ಚೆನ್ನಾಗಿ ಯೂಸ್ ಆಗ್ತದ ಅದು ಎಷ್ಟ ಚೆನ್ನಾಗಿ ಯೂಸ್ ಆಗ್ತದ ಹ್ ನಿಮಗ್ ಅಕಸ್ಮತ್ನ್ ಕಾಲ್ ಮಾಡಿದ್ರೆ ನನಗ್ ನೂರು ರೂಪಾಯಿ ಸಿಗಿದ್ದೆ ನಿಮಗ್ಗೆ ಎಂಬತ್ ರೂಪಾಯಿ ಸಿಗಿದ್ದೆ
ದುಡ್ಡು ಬರುತ್ತಾ ಬ್ರೋ
ಹಂಡ್ರೆಡ್ ಪರ್ಸೆಂಟ್ ಬರೆ ಬರುತ್ತಾ
ಇಲ್ಲಾ ಪ್ಲೇ ಸ್ಟೋರ್ಲ್ಲಿನ್ ತಕಂದರು ಎಲ್ಲ
ಹ್ಮಾ ಬ್ರೋ ಹ ನಿ ದಾ ಮಾಡ್ಕೊಬೋದುಾನ್ರ್ ಮಾಡ್ಕೊಬೋುದು ಹಾ ಮಾತಾಡ್ಬೇಕು ಕ್ಯುನಿಕೇಶನ್ ಕೆಸ ನೀವು ಇದ್ದರಿಂದ ಮಾತಾಡ್ಬೇಕಾ
ಆಬ್ರೋ ನಾನು ಓಪನ್ ಮಾಡ್ತೇನ್ ಬ್ರೋ ವಾಟ್ಸಾಪ್ ಕಳಸಿ
ಹ್ಮ ಹ್ಮ್ ಹ್ಮ ಪ್ಟ್ ಮಾಡು ಒಂದ ಒಂದಿನ ಒ ಒಂದ ದಿನ ಬೆಳಿಗ್ಗೆ ಸಂತಿ ಚಾಲ ಆಗಬಡ್ಬೇಕು ಹ ಓಪನ್ ಮಾಡಿ ಅವಾಗ ಅದ್ರ ಒಳಗ ಆನ್ಲೈನ್ ಇರ್ತಾರ್ ಮೊದ್ಲೆ ನಾನ ನ ಚ ಬಕ ನೀ ಉಳ್ಳಾಟ ಬೇರೆ ಜೊತೆ ಇದ್ರೆ ನಡಿಯಲ್ಲ ನನಗ ಹಚ್ಬಬೇಕು ನೀನ್ ಉಲ್ಟಾ ನನ್ಗ ನನ್ಗ ಹಚ್ಚಿದ್ರೆ ನೀನು ನಾ ನಾನ್ ಆನ್ಲೈನ್ಗ ಇರ್ಬೇಕಕ್ ಅಂದ್ರೆ ನನ್ಗ್ ಕನೆಕ್ಟ್ ಆತೈತಿ ನಾ ಆನ್ಲೈನ್ಗ ಇರ್ಲಿಕ್ ನನ್ ಕನೆಕ್ಟ್ ಆಗಲ್ಲ
ಹೌದ ಬ್ರಾ
ಹ್ಮ ನಗೆ ಆತಬೇಕು ಹ್ಮ ಆ ಸರ್ ಹ್ಮ್ ಇದ ಯಾರ ಇದ್ವರ ನ ಹೆಸರು ನಂಬರ್ ಕೊಡ್ತನಿ ಗೌರಿ ಅವ್ರಗಾರ ಕಾಲ್ ಮಾಡ್ಬೇಕು
ಹೌದೊ ಬ್ರೋ ಮತ್ತೆ ಅವ್ರಲ್ಲ ಇದಾರೆ ಬ್ರೋ ಈಗ
ಅಲ್ಲಾ ಕೆಲ್ಸ ಬಿಟ್ಟು ಊರ್ಗ್ ಹೋದ್ರೆ ಏನಂತ ಕೇಳ್ದೆ
ಕೆಲ್ಸ ಮಾಡಿ
ಬೆಂಗಳೂರಿಗೆ ಏನ್ ಕೆಲ್ಸಕ್ಕೆ ಹೋಗಿದ್ರಂತಾ ಬ್ರೋ ಅಲ್ಲ ಬೆಂಗ್ಗಳೂರ್ಗ ಏನ್ ಕಲ್ಸಕ್ ಹೋಗಿದೀರ ಅಂತೆ
ಹ್ಮ್ ಹ್ಮ್ ಐಟಂ ಗಿಟಂ ಮಾಡಿ ಏನರು ಕೆಲ್ಸ ಗಿಲ್ಸ ಕಲ್ತ್ ಏನಾನ ಮಾಡ್ಬೇಕಂತೈತೆ
ನಿಮ್ಮ್ ಹಳಿ ದೇವ್ರುದ್ ಏನಾಯ್ತ್ ಬ್ರೋ
ಪಾಸಾಗೈತು ಈ ಸರಿ ಇನ್ನ ನನ್ ತಮ್ಮನೆ ಪಾಸಾಗವಲ್ಲ
ಹೌದಾ
ಹ್ಮ್ ಹ್ಮ್ ಹ್ಮ್
ಹೌದಾ ಮನ್ನೆ ಬರಿಯಾಕೋಗಿದ್ರಂತೆ
ಹ್ಮ್ ಹ್ಮ್ ಹ್ಮ್
ಚೆನ್ನಾಗ್ ಬರ್ದಿದ್ರ
ಹ್ಮ್ ಹ್ಮ್ ಹ್ಮ್
ಹೌದು ಬ್ರೋ
ಮಸ್ತ್ ಬರ್ದರು ಬರ್ದರು ಚಲೋ ಬರದ್ರು
ಹಾ ಬ್ರೋ
ಇವಾಗೇನ್ ಹಬ್ಬಕ್ಕೆ ಬಟ್ಟೆ ತಂದಿದೀರಾ ಬ್ರೋ
ತಂದ್ಯಾಲ್ವ
ಹ್ಮ್ ಹ್ಮ್ ತಂದಿಲ್ಲ
ಹ್ಮ್ ಆಯ್ತು ಬ್ರೋ
ಏನಾಯ್ತು
ಮತ್ತೇನ್ ಮಾಡ್ತಿದಿರ ಬ್ರೋ ಈಗ
ಹ್ಮ್ ಏನಿಲ್ಲ ಬ್ರೋ
ಅದೇ ಕೇಳ್ದೆ ತಂದಿದ್ರ ಇಲ್ಲ ಅಂತ ಹಬ್ಬನ ಚೆನ್ನಾಗ್ಮಾಡ್ಬೇಕಲ್ಲ
ಒಂದು ಕೂಡ ನೀರು ತಂದಕಾರಿಲ್ಲಾಂದ್ರು ಹಬ್ಬ ಚೆನಾಗ್ಮಾಡ್ಬೇಕ ನಾಳೆ ಏಳಕ್ಕೇನೈತ್ರಿ
ಬ್ರೋ ನಾವ್ ಕೊಡಲ್ಲಲ್ಲ
ಏನ್ನು ಕೊಡಲ್ಲ
ಹೊಸ ಉಡುಗಿ ಊಟ ಮಾಡಿದ್ದೆ ಊಟ ಮಾಡಿ ಸ್ವಲ್ಪ್
ಹ್ಮ್
ಅಸಿಮಗನ ಒಟ್ಟಿಗ್ಬಿತ್ತು ಅದ್ರ್ ಸಲ್ವಾಗ್ ಕುಂತಿದ್ದೆ
ಹ್ಮ್
ಅಟ್ಟಿ ಬೆಯ್ತುನಗ್ಬೇಸ್ ನ್ನೆ ಆದ್ರು ಸಾಲ್ವಗ್ ನಿಂತಿದ್ದೆ ಉವಸ್ಮಿತ ಊಟ ಮಗ ಆರಾಮಗ್ ತಂದು ಕೊಡವ
ಹ್ಮ್
ಹಣ ಒಟ್ಟ ಉಬ್ಬಿದ
ಏನೇತಿ ತಿರಿಗಿ ನಾನು ಐದ್ ದಿನ ಆರು ದಿನ ನಾನ ಎಕ್ಸಾಮಗೆ ಆದ ಒಂದಣ ನೀರ್ತಂದದ್ದು ನೋಡಲ್ಲ ಈಸ್ದಿನ ನಾನು ಎಕ್ಸಾಮಿಗಿ ಹೊಗಿ ಬಂದು ನಾನು ಒಂ. ದಿನ ನೀರ್ತಂದದ್ದು ನೋಡಿಲ್ಲ ನಾನು ಹ್ಮ್ ಹದಾ ಅಲ ಕೇಳತಿಲ್ಲ ಅಲ ನ್ ಗಂಟಿಚ್ಬೈತೆನು ಕಟ್ ಮಾಡಿದ ನೀನ್ ಹ್ಮ